ಹಲೋ
ಹಲೋ
ಹಾ ನ ಕೇಳಸದೆ ಸೌಂಡ್
ಹಾ ಕೆಲಸ ಆಯ್ತು
ಹ್ಮ್ ಹ್ಮ್ ಹ್ಮ್
ಕುತ್ತ
ಊಟ ಐತಿ ನಿಮ್ದು
ನಮಂದ ಆಯ್ತ್ ನೋಡಕ್ ಏನ್ ಮಾಡತ
ಏನೇ ಇಲ್ಲಣ ಇಲ್ಲಿ ಜಸ್ಟ್ ವಾಕಿಂಗ್ ಮಾಡ್ತಿದ್ದು ಹೊರಗಡೆ
ಹ್ಮ್ ಇವಾಗ ವಾಕಿಂಗ್
ಹಾ ಈಗ ಜಸ್ಟ್ ಊಟ ಆಯ್ತಲ್ಲ ಸುಮ್ನೆ ಹಂಗ ವಾಕಿಂಗ್ ಜಸ್ಟ್ ಫಾರ್ ಮಿನಿಟ್
ಹ್ಮ್ ಹ್ಮ್ ಮತ್ತ ಮನ್ಯಾಗಲ್ಲ ಆರಾಮ್ದಾರು
ಎಲ್ಲಾ ಆರಾಮ ಅವ್ರೆ ನಿಮ್ದು
ನಾ ಮನ್ಯಾಗಲ್ಲ ಆರಾಮ
ಹ್ಮ್ ಹ್ಮ್
ಯಾವ್ದ ಕಾಲೇಜ್ನಿಂದ
ಕಾಲೇಜೆ ನಾಳೆ ಹೋಗ್ಬೇಕು
ಅಲ್ಲ
ಹಾ ನಾಳೆ ಹೋಗ್ಬೇಕೋದು
ಯಾವರು
ನಮ್ದು ಬೆಂಗಳೂರು
ಹ್ಮ್
ಹಲೋ
ಹಾ
ನಮ್ದ ಬೆಂಗ್ಳೂರಣ
ಹೌದಾ ಮತ್ತೆ ಹೊಲ ಎಲ್ಲ ಎಷ್ಟಿದಾವ ನಿವು
ಹೊಲ ಏನ ಎಲ್ಲಣ
ಹ್ಮ್
ನಿಮ್ದಿದೆ ಅವಳ
ಹ್ಮ್ ಎರಡ್ ಎಕ್ರ ಐತ್
ಹ್ಮ್ ಹ್ಮ್ ಹ್ಮ್ ಅಲ್ಲೇನ ಇಿಲ್ಲ ನಮ್ದು ಆದ್ರೆ ಫಾರ್ಮ್ ಹೌಸ್ ಇದೆ ನಮ್ಮ ದೊಡ್ಡಪ್ಪ್ದ
ಫಾರ್ಮ್ ಹೌಸಾ
ಹ್ಮ್
ಬೆಂಗ್ಳೂರು ಅಲ್ಲ
ಬೆಂಗ್ಳೂರಲ್ಲಲ್ಲ ಮ ಕೂರು ಗೊತ್ತಾ
ಯಾವ್ದ
ಕುರ್ಕ್ ಹಾ ಕುರ್ಕ್
ಹಾ ಹಾ ಟೂರಿಸಿಸ್ಟ್ ಪ್ಲೇಸ್ ತಾನೆದೆ
ಹಾ ಕೂರುಗಾಲಿ ಪೂನಂಪೇಟೆ ಅಂತ ಇದೆ ಒಂದು
ಹ್ಮ್ ಹ್ಮ್
ಹಾ ಅಲ್ಲಿ ಎಲ್ಲ ಇರೋದು ಫಾರ್ಮ್ ಹೌಸ್
ಹ್ಮ್ ಮತ್ತೆ ಕ್ರಿಕೆಟ್ ಅದೆಲ್ಲಾ ಆಡ್ತೀರಾ
ಕ್ರಿಕೆಟ್ ಇಲ್ಲ ಪ್ಲೇಯರ್ ಯಾರ ಇಲ್ಲ ಕ್ರಿಕೆಟ್
ಫೋನಲ್ಲಿ ಆಡ್ಬೋದಲ್ಲ
ಕ್ರಿಕೆಟ
ಹಾ
ಅಷ್ಟೊಂದ ಇಂಟ್ರೆಸ್ಟ್ ಅನ್ ಬರಲ್ಲ ಸೋನಲ್ಲಿ ಆಡೋಕ
ಮತ್ತತ್ ಫೋನಲ್ಲಿ ಯಾವೇ ಮಾಡ್ತೀರಾ
ಫೋನಲ್ಲಿ ಗೇಮ್ ಏನ್ ಆಡೋದಿಲ್ಲಣ್ಣ ನಾನು ಸ್ವಲ್ಪ ಈಗ ಎಲ್ಲಾ ಬುಸ ಆಗಿರುತ್ತೇನ ಎನಿ ಟೈಮ್ ಸ್ವಲ್ಪ ಕಾಲೇಜು ಸೇಮ್ ಮತ್ತೆ ನೈಟ್ ಟೈಮ್ ಡ್ಯೂಟಿ ಮಾಡ್ತೀನಿ ಇಲ್ಲೇ ಒಂದ್ ಅಪ್ಲೋಲಲಿ ಕೆಲ್ಸ ನೈಟ್ ಟೈಮ್ ಡ್ಯೂಟಿ ಇದಂದು
ಹ್ಮ ಸಂಬಳ ಎಷ್ಟ
ಸಂಬಳ ಅಷ್ಟೊಂದೇನಿಲ್ಲ ಸ್ವಲ್ಪ ಸಂಬಳ ಮತ್ತೆ ನಿಮ್ಮದೆಲ್ಲಾ ಕಾಲೇಜ
ನಮ್ದು ಕಾಲೇಜ್ ಆಯ್ತು ಲಾಸ್ಟ್ ೈಮ್ ಇದೆ ಮುಗಿತದೆ ಇವಾಗ
ಹ್ಮ್ ಹ್ಮ್
ಮತ್ತೆ
ಹೇಳ್ಬೇಕು ನೀವೇ
ಇದು ಯಾವದೋ ಒಂದು್ ಕಾಂಪಿಟೇಟಿವ್ ಎಕ್ಸಾಮ್ ಬಿಟ್ಟಿದ್ದಾರೆ ಅಂತಲ್ಲ ಟ್ರೈ ಮಾಡಿದ್ದೀರಾ
ಹ ಜಿ ಡಿ ಎಸ್ ಏನ್ ಯಾವ್ದೋ ಬಿಟ್ಟಿದ್ರು ಅಂದ್ರೆ ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲ್ಸ
ಹ್ಮ್ ಹ್ಮ್ ಮಾಡಿದ್ರ ಟ್ರೈ
ಎಲ್ಲ ಅಪ್ಲಿಕೇಶನ್ ಹಾಕಿದ್ದೆ ಅದು ಪ್ಯಾನ್ ಕಾರ್ಡ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೆ ಹೋಗಿಲ್ಲ
ಹ್ಮ್ ಹ್ಮ ಕೆ ಒಂದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿದ್ರ ಯಾವಾಗಾದ್ರೂ
ಹಾ ಬರ್ದಿದಿನಿ ನೀಟ್ಟು
ನೀಟಾ
ಹ್ಮ್
ಹ ಯಾಕ ಹೋಲಿಲ್ಲ್ವಾ ನಿಟ್ ಗೆ
ಇಲ್ಲ ರಿಸಲ್ಟ್ ಮೈನಸ್ ಅಲ್ಲಿ ಬಂತು
ಮತ್ತೊಂದ್ಸಲ ಟ್ರೈ ಮಾಡಬೇಕು ತಾನೇ ಆತಾ ಇರ್ತವೆ ಫಸ್ಟ್ ಒಂದ್ ಟ್ರೈ
ಇಲ್ಲ ರೀ ಮನೇಲಿ ಸಪೋರ್ಟ್ ಮಾಡ್ಲಿಲ್ಲ
ಹ್ಮ್
ಅದ್ಕ್ಕೆ ಸುಮನೆ ಸಿಇಟಿ ಚಲಾಗಿತ್ತು
ಹ್ಮ್
ಅದಕೆ ಇಂಜಿನಿಯರಿಂಗ್ ಮಾಡಿದ
ಹ್ಮ್ ಹ್ಮ್್ಮ
ಹ್ಮ
ಮತ್ತೆ ಏನ್ಡ್ತದೆ ಸಮಾಚಾರ
ನೀವೇ ಹೇಳ್ಬೇಕಕ್ ಏನಿಲ್ಲ ನಮ್ದು
ಈಗ ನಿಮ್ದೆಲ್ಲಾ ಪ್ಲೇಸ್ಮೆಂಟ್ ಅವಲ್ಲಾ ಇದೆ ಅಲ್ಲ ಕಾಲೇಜನಲ್ಲಿ
ಹಾ ಆಗಿದೆ
ಹ್ಮ್ ಹ್ಮ್ ಹ್ಮ್ ಬರುತ್ತೆ ಕಂಪನಿಗಳೆಲ್ಲ
ಹ್ಮ್
ಕಂಪನಿಗಳೆಲ್ಲ ಬರುತ್ತೆ
ಹಾ ಬರುತ್ತೆ ಅಂದ್ರೆ ನಂಗ್ ಇನ್ನು ಬಂದಿಲ್ಲ ನಮ್ ಫ್ರೆಂಡ್ಸ್ ಎಲ್ಲಾ ಪ್ಲೇಸ್ಮೆಂಟ್ ಆಗಿದೆ ಅವ್ರದ್ದು ಇನ್ನು ಸೇಮ್ ಇದೆ ಅಲ್ವಾ ಡೈರೆಕ್ಟ್ ಕಂಪನಿಗೆ
ಕಂಪನಿಗಳು ಯಾವ್ಯಾವ್ ಬರುತ್ತೆ
ಇದು ಇನ್ ಇನ್ಫೋಸಿಸ್ ಮತ್ತೆ ಯಾವ್ದಪ್ಪಾ ಯಾವ್ಯಾವ ಬರುತ್ತೆ
ಇನ್ಫೋಸಿಸು ವಿಪ್ರೋ
ಹಾ
ಟಿ ಸಿ ಎಸ್
ಹಾ ಟಿ ಸಿ ಎಸ್
ಹ್ಮ್ ಹ್ಮ್್ಮ ಮೂರ ಆಲ್ಮೋಸ್ಟ್ ಎಲ್ಲ ಕಾಲೇಜ್ ಮೂರ್ದಲ್ಲಿ ಏನಿದ್ರೆ ಒಂದ್ೆರಡು ಇರುತ್ತೆ
ಹ್ಮ್
ಹ
ಅಂದ್ರೆ ನಿಮ್ ಫಾರ್ಮ್ ಹೌಸ್ ಅಲ್ಲಿ ಏನೇನ್ ಇದಾವೆ ಅಂದ್ರೆ
ಫಾರ್ಮಸ್ ಅಲ್ಲವಾ
ಹಾ
ಫಾರ್ಮಸ್ ಅಲ್ಲಿ ಅಷ್ಟೊಂದ ಎನ್ ನಾಲೆಜ್ ಇಲ್ಲ ಬಟ್ ಹೋದ್ಸಲ ಹೋದಾಗ ಇವೇನಂತೀರ ನೀವು ಓ ವೈಟ್ ಟ್ಯಾಪಲ್ ಅಂತಾರ ಅಲ್ಲ
ಹಾ
ವೈಟಪ್ಪಲ್ ಅಂದ್ರೆ ಏನೋ ಅಂತಾರ ಕನ್ನಡ್ರ
ಹಾ ಹೇಳಿ ಅರ್ಥ ಆಯ್ತು
ಹಾ ಅವೇ ಆಯ್ತುತಯ್ತ
ಅಂದ್ರೆ ಹಂಗ್ ದನಕರು ಯಾವ ಇಲ್ವಾ
ಇಲ್ಲ ಇಲ್ಲ ಆ ತರ ಇಲ್ಲ
ಹ್ಮ್ ಹ್ಮ್
ಫ್ರೂಟ್ಸ್ ಟೈಪ್ ಫ್ರೂಟ್ಸ್ ಟೈಪ್ ವೆಜಿಟೇಬಲ್ ಟೈಪ್
ಹ ಫೂರ್ ಹಂಗಂದ್ರೆ ಅದು ಫಾರ್ಮಸ್ ಅಲ್ಲ ರೀ ತೋಟದು
ಅಲ್ಲ ಫಾರ್ಮಸ್ ಏನದು ಫರ್್ಮಸ್ ಅಂದ್ರೆ ಯದಕ್ಕಂತಾರ ಹೇಳಿ
ನಿಮ್ಗೆ ನಾಲೆಡ್ಜು ಇಿಲ್ಲ ಅನ್ಸುತ್ತೆ ಅದ್ರ ಬಗ್ಗೆ
ಹಂಗ್ಯಾಕಂತರ
ಅಂದ ಫ್ರೂಟ್ಸ್ ಅವ ಬೆಳತಿದ್ರೆ ತೋಟ ಅಂತಾರೆ
ಹಾ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ಫ್ರೂಟ್ಸ್ ವೆಜಿಟಬಲ್ಸ್ ಎಲ್ಲ
ವೆಜಿಟೇಬಲ್ಸ್ ಬೆಳ್ತಿೀವಿ ಬದ್ನಕಾಯಿ ಕೊತ್ತಂಬರಿ
ಹ್ಮ್ ಹ್ಮ್
ಗೆಣಸು
ಜ ಜೀವನನೇ ಬದನಕಾಯಿ ಆಗಿದೆ
ಹಾ ಯಾರ ನಿಮ್ದಾ
ಹಾ
ಹೌದು
ನಿಮ್ದ್ ವಾಯ್ಸ್ ಕರೆಕ್ಟ್ ಕೇಳ್ತಿಲ್ಲ ಬರೇ ಗಾಳಿ ಕೇಳ್ತಾ ಇದೆ
ಅಯ ಹೌದು್ ಸ್ವಲ್ಪ ಇಲ್ಲಿ ಮಳೆ ಇೆಯಲ್ಲ ಮಳೆ ಗಾಳಿ
ಹಾ
ಒಂದ್ ಸೆಕೆಂಡ್ರ್ಂದು ಕ್ಲಿಯರ್ ಬ್ಯಾಕ್ ಗ್ರೌಂಡ್ ಲ್ಲಿ ಮಾತಾಡ್ತನಂ ಒಂದ್ ಸೆಕಂಡ್
ಮಳೆ ಬರ್ತಿದ್ದನಾ ಅಲ್ಲಿ
ಮಳೆ ಏನಿಲ್ಲ ಆದ್ರೆ ಮೋಡ ಗಾಳಿ
ಮೋಡ ಕವಿದ ವಾತಾವರಣ
ಹೌದೌದ ಹೌದು
ಹಾ
ನಿಮ್ಮ ಹತ್ರ
ನಮ್ಮ ಹತ್ರ ಬಿಸಿಲು ಕವಿದ ವಾತಾವರಣ
ಹ್ಮ್ ಹ್ಮ್ ಹ್ಮ್್ಮ
ಕವನ ಎಲ್ಲಾ ಹೇಳ್ತೀರಾ ನೀವು
ಕವನ ಏನ್ ಬರಲ್ಲ ಬಟ್ ಮೊದಲೆಲ ಪೋಯಾಟ್ ಟೈಪ್ ಹೆಂಗ್ ಎಲ್ಲ ಮಾಡ್ತದೆ
ಒಂದ್ ಆಡು ಹೇಳಿ ನೋಡೋಣ
ಹಾಡು ಒ ಕನ್ನಡಲ್ಲ ಹಿಂದಿಯಲ್ಲ
ಕನ್ನಡದಲ್ಲಿ ಹಾಡಿ
ಕನ್ನಡದಲಿ ಹಾಡಿ
ಹಾ
ಕನ್ನಡದಲ್ಲಿ ನ ಎಷ್ಟೊಂದನ್ ಬರಲ್ಲ ಬಟ್ ಒಂದೆರಡು ಸೆಂಟೆನ್ಸ್ ಬರುತ್ತೆ ಹಾರ್ಡ್
ಹಾ ಅದೇ ಅದೇ
ನೂರಂದು ಕನಸು ಅಷ್ಟೇ ಅಷ್ಟೇ ಬರುತ್ತೆ
ಅಷ್ಟ ಹ ಚೆನ್ನಾಗಿದೆ
ಹ
ಹ್ಮ
ಅಷ್ಟ ನಾನು ಹೆಂಗಂದ್ರೆ ಸಾಂಗ್ ಕೇಳ್ತೇನಿ
ಹ್ಮ್
ಮತ್ತೆ ಲಿರಿಕ್ಸ್ ಮೇಲೆ ಫೋಕಸ್ ಮಾಡಲ್ಲ
ಹ ಹಾ ಹೌದಾ ಒಂದ್ ಒಂದ್ ಸೆಂಟೆನ್ಸ್ ಹೇಳ್ತೀನಿ ಅದು ಭಾಷೆ ಗೊತ್ತ ಮತ್ತ ನಿಮಗೆ ಹೇಳ ನಿಮಡ ಅರ್ಧ ಗಿಸ್ ಕುುಮ್ಮ
ಅವಲ್ಲ ಬೇಡ್ ವಿಸ್ತಾನೆ ಅವಲ್ಲ ಬೇಡ್ ವ
ಏ ಬ್ಯಾಡ್ ವಡ್ಸ್ ಅಲ್ಲ ರೀ ಬಾಹುಬಲಿ ಮೂವಿಯಲ್ಲಿ ಇದೆಯಲ್ಲ
ಅದೇ ಅವಲ್ಲ ಬ್ಯಾಡ್ ವರ್ಸ ಬಾಲ್ಲಿ ಮಾಡೆ
ಇಲ್ಲ ರಿ ಬ್ಯಾಡ್ ವರ್ಸ ಅಲ್ಲ
ಅಂದ್ರೆ ನೀವು ನನ್ಗೆ ಬೈತಿದ್ರ ಅಂತ ಆಯ್ತು
ಏ ಇಲ್ಲ ಬಯ್ಯೋದಂದ್ರೆ ಬೇರೆ ಬಯ ನಾವೆಲ್ಲ ಕೆಟ್ಟ ವಾಟ್ಸ ಯೂಸ್ ಮಾಡಲ್ಲ
ಪಜಿಟಿವ್ ಬೇಕ ನೆಗಟಿವ್
ಪಾಸಿಟಿವ್ ಟೈಪೇ
ನಿಮ್ ಯಾಕ ಎಂತ ಇನ್ಸ ನೋಡ್ದೆ ಹಾ
ಊಟ ಆಯ್ತಾ
ಊಟ ಆಯ್ತು ನಿಮ್ದು
ಹ ಆಗಿದೆ
ಏನು ಚಂದ ಏನು ಬರೇ ಹ್ಮ ಕೇಳದ ಕೇಳ್ತೀರಲ್ಲ ಊಟ ಆಯ್ತಾ ಅದ ಆಯ್ತು ಇದಾಯಯ್ತು
ವಾಕಿಂಗ ಮುಗೀತಾ
ಹಾ ವಾಕಿಂಗ್ ಮುಗೀತು
ಹಾ ಹಾ ಏನ್ ಸ್ಪೋರ್ಟ್ಸ್ ಹಾಡಲ್ವಾ ಯಾದು ಸ್ಪೋರ್ಟ್ಸ್ ಹಾಡಲ್ವಾ ಯಾವದು
ಕೋರ್ಸ್ ಆಡಲ್ಲ ಮ ಫಸ್ಟ್ಗೆಲ್ಲ ಆಡ್ತಿದ್ದೇವಿ ವಾಲಿಬಾಲ್ ಅಥ ಈ ಟೈಪ್
ಹಾ ಇವಾಗ ಬೆಂಗ್ಗಳೂರಲ್ಲಿ ಯಾವ ಏರಿಯಾದಲ್ಲಿ ಇರೋದು ನೀವು
ಬೆಂಗಳೂರಲ್ಲಿ ಜೆಪಿ ನಗರ್
ಜೆ ಪಿ ನಗರ ಅಲ್ಲೇ ಬಾಜು ಆರ್ ಆರ್ ನಗರದಲ್ಲಿ ನಮ್ ಫ್ರೆಂಡ್ ಇದ್ದಾನೆ
ಹೌದಾ
ಮತ್ತೆ ಡಾಲರ್ಸ್ ಕಾಣಲ್ ನೀ ಗೊತ್ತಾ
ಹ್ಮ್ ಹ್ಮ್
ಅಲ್ಲಿ ನಮ್ ಫ್ರೆಂಡ್ ಇದ್ದಾನೆ
ಹ್ಮ್ ಹ್ಮ್
ಹ
ಎಲ್ಲಿ ಒಳಗಡೆ ಇರೋದಾ ಇ ಹೊರಗಡೆ ಇರೋದ ಊರಿನ ಒಳಗಡೆ
ಹೊರ್ಗ ಒಳಗಡೆ
ಹ್ಮ್ ಹ್ಮ್ ಹ್ಮ್
ನೀವು ಆದಷ್ಟು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡದು ಕಮ್ಮಿ ಮಾಡಿ
ನಾನು ಎಲ್ಲ ಮಾಡೋದಿಲ್ಲ ಅವಲ್ಲ ಬ್ಯಾಡ್ ಬಡ್
ಹಾ ಹ
ಯಾಕೆ ಮಾತಲ್ಲೇ ಕಾಣಕ್ ಅನ್ಸತಾ ಅದೆ ಟೈಪು.
ಹಾ ಅಂದ್ರೆ ಸ್ವಲ್ಪ ರೂಡ್ ಅನ್ಸುತ್ತೆ ನಿಮ್ಮ್ ವಾಯ್ಸು.
ರೋಡ್ ಅನ್ಸುತ್ತಾ.
ಹಾ
ಆತರ ಏನಿಲ್ಲ ನಿಮ್ಮ ಅದು ಒನ್ ಪರ್ಸ್ ಯೋಚಿಸರಲ್ಲೇ ಇರುತ್ತೆ ನಿಮ್ಮಿಂಟೆನ್ಷನ್.
ಹ ಹಾ ಇಲ್ಲ ಇಲ್ಲ ಹೌದಾ ಆಯ್ತ ಆಯ್ತು ಮತ್ತೆ ಬೆಂಗಳೂರಲ್ಲಿ. ಬಂದ್ರೆ ಮೀಟ್ ಆಗೋಣ.
ಓಕೆ ಓಕೆ ಓಕೆ ಮೀಟ್ ಆಗಣಂತೆ ಓಕೆನಾ.
ಹಾ ಅಂದ್ರೆ ಇವಾಗ ನಾನ್ ಸ್ವಲ್ಪ ಕೆಲ್ಸ ಇದೆ ನಂದು
ಓಕೆ ಓಕೆ ಆಯ್ತು ಆಯ್ತು ಆಯ್ತು ಆಯ್ತು ಓಕೆ ಓಕೆ ಓಕೆ ಆಯ್ತು.
ಹಾ ಬಾಯ್.
ಬಾಯ್